ಹಲೋ.
ಹಲೋ ರ.
ಎಲ್ಲಿಿದಪ್ಪಾ.
ಇಲ್ಲ ಬಿಜಾಪುರ್. ಹ್ಮ ಹಾ ಕಾಾಲಜ ಬಂದ. ಬಂದಿವವ್ರ. ಬಂದ್ ಜರ ಮಕ್ಕೊಂಡದ್ದು. ಬ್ರಷ್ ಆಗಿ. ಎಲ್ಲ ಚಾಗ ಕುಡ ಬಂದ್ ಈ ಕುಂತೂರು ಒಂದ್ ಪಾರ್ಸಲ್ ಇತ್ ಗರ್ ಸೊಪ್ಪ. ತೋರಿಸಿದ್ದಾರೆ. ಆ ಟ್ಯಾನಿಂಗ್ ಡಿಟ್ಯಾನ್ ಮಾಡದು. ಅದ್ ಹೆಂಗ ವರ್ಕ್ ಮಾಡ್ತದ ಮಾಡ್ತರಿ.
ಏ ಮಾಡ್ತದಪ್ಪಾ ಮಾಡ್ತದಏ ಒಂದ್ಸಲ ಯೂಸ್ ಮಾಡ್ ನೋಡ್ಬೇಕು ರಿಯಾಲಿಟಿ ಗುರ್ತ ಹಾಗೆ ಆಗ್ತದ ಅದ ಏನ್ ವರ್ಕ್. ಮಾಡ್ತದ ಇಲ್ಲ ಅಂತ ಹೇಳ್ಬಿಟ್ಟು ಈ ಕೆಲವೊಂದ್ ಸಲ ಒಂದೊಂದ್ ಸಲ ಕೆಲವೊಬ್ರು ಸ್ಕಿನ್ಿಗೆ ವರ್ಕ್ ಆಗ್ ರಿಯಾಕ್ಷನ್ ಆತವಾ ಹಂಗೇ ಅಂದ್ರೆ ಸ್ವಲ್ಪ ರಿಯಕ್ ಶಕ್ಷ ಕಣಿತ ಅಂದ್ರ ಬಿು ಕೊಡ್ಬೇಕು
ಅದೇ ನೋಡ್ಬೇಕ ದರ್ಶನ್ ರೀ ಅದ್ ಜರ ಎಳಿಕೆ ಬಾಳ ಇದಾಗ್ಯದಲ್ಲ ಅದ್ಕ್ಕೆ ತಂದ ವರಂಗ ನೋಡ್ ಟ್ರೈ ಮಾಡೋ ಬಾತ್ ವರ್ಷಕ್ ಕುಂತರ ಅದಕ್ಕೆ ಡಿಟನ್ ಮಾಡಿದ್ರ ಬಹತ್ ವರ್ಷ ಕೊಂಂದು ್ಯಡ್ಸ್ ಆಗದು
ಇಲ್ಲ ಒಂದ್ಸಲ ನೋಡ್ನಿ ಒಂದ್ಸಲ ನೋಡಿದ್ರೆ ಕರೆಕ್ಟ್ ಆಗಿ ಅದು ಸ್ಕಿನ್ನಿಗೆ ಅದು ರಿಮೂವ್ ಆಯ್ತು ಪ್ಲಾಕ್ ಅಂತಂದ್ರೆ ಅದ್ರ ಸಂ ಕಂಟಿನ್ಯ ಮಾಡ ಇದು ಕಂಟಿನ್ಯೂ ಅ್ ಪೂರ್ತಿ ಕ್ಲಿಯರ್ ಆಯ್ತ ಅಂದ್ರೆ ಮುಂದ್ ಯಾವಾಗಾರ ಒಂದ್ಲ ಇದು ಮಾಡಕು
ಅದೇ ರ ಒಂದ್ ಡೀಟೇಲ್ ಮಾಡಬೇಕ್ರ ಬ ಚಲ್ಲ ಇರ್ಲ ಏನ ಇರ್ಲ
ಹೌ ಕರೆಕ್ಟ್ನ್
ಮಾಡಿದ್ರ ಇದತ್ರ ಮತ್ ಬಿಸಿಲು ಅಂತವ್ ಮತ್ೆ ಇದಾಕ ಒ ಡಿಟನ್ ಆಗಲ್ರ ಹೌ ಬಲಿಟಟನಿಂಗ ಆ ಕೊಂತ ಗರುತ್ತ ಮ
ಅದೇ ಅದೇ ಸಮಸ್ಯೆ ಆಯ್ತದದು
ತ ಕೆಲಸೊ
ಏನಿಲ್ಲಪ್ಪಾ ಅವರು ಶರ್ಾದರು ಬಂದ್ರ ಅಯ್ಯಣ್ಣ ಇವನುಸ ಸಮೀರ ಹೊಸ ಮಂದಿ ಬಂದಿದ್ರರು ಮರಂಬಿಕೆ ಬಟ್ಟ ತೋತಾರಂತ ಬಟ್ಟ್ ಕೊಡ್ರಿ ಅಂತ ಬಂದಿದ್ರು ಅವ್ರಿಗೆಲ್ಲ ಬಟ್ಟಿಸ ಕೊಟ್ಟಿದ್ದ ಇಟ್ಟೋದಾನ ಇಲ್ಲಕ್ಕು ಹ್ಮಸ ತ ರಕ್ತ ಬಂದ ದಬೆ ಏ ಚೊಲೋ ಬಟಿ ತಗೊಂಡ್ರು ರೊಕ್ಕ ಪುಂಗ್ ಶಂಟ ಎಲ್ಲ ಗಳಿಸಸ್ಲತಾರಲ್ಲಪ್ಪ ಈಗ ಹಾ ದುಡಿಯದ ಕಳ್ಸನ್ ಮಾಡವ ನಡ್ದಾವ ಇಲ್ಲಪ್ಪಾ ಅವ ಏನ್ ಹಿಂಗಗೆ ಮತ್ತೆ ಯಾರ್ಯಾರು ಈಗ ಯಾವ ಹೆಂಗ ದುಡಿದಾರ ಏನಪ್ಪಾ ಪರಿಶ್ರಮ ಪ ಬಿಟ್ಟು ಗೌಂಡಿ ಕೆಲ್ಸಕ್ಕೆ ಹೋಗ ಏನ್ ಹೆಂಗ ಅವ ಡಿಪೆಂಡ ಆಗ್ತ ಕಣಿ ಕೆಲ್ಸಕ್ಕೆ ಹೋಗ್ತಾನ ಹಗೆ ಏನ ಹಾ ಅವ್ರು ಹೆಂಗ ಪರಿಶ್ರಮ ಕೊಟ್ಟು ಹೆಂಗ್ ದುಡತಾರೆ ಆ ಟೈಪ್ ಆಗ್ತಿರ್ತೋಪ್ಪಬ ದುಡಿಬೇಕ ಅಲ್ಲ ಮನುಷ್ಯ ದುಡಕಕ್ ಬಂದದ
ಹ್ಮ್ ಅಂದ್ರೆ ಎಷ್ಟ ಬಂದರು ಒಬ್ಬೊಬರಿಗೆ
ಅದೇ ಅವ್ರು ಪೇಮೆಂಟ್ ಮ್ಯಾಗ ಅಲ್ಲಿ ಅವರು ಕಾಲೇಜ ಮತ್ ಕೆಲ್ಸದ ಮೇ ಡಿಪೆಂಡ್ ಅಪ್ ಅವ್ರು ಅವ್ರು ಏನ್ ಕೆಲಸ ಮಾಡ್ತಾರೆ ರ ಅಲ್ಲಿ ಮತ್ತ ಅವ್ರ ಈಗ ಒಂದೊಂದ ಕಾಲ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ಸ್ವಲ್ಪ ರೊಕ್ಕ ಹ ಅವ ಅಲ್ಲನ. ಹ ಬರ್ತಾನೆ ಮೂರಮ್ಕ ಅವ್ನು.
ಹ ಹಾ.
ಹಾ ಮರಮ್.
ಎಲ್ಲಾರ ಆರುಣ ರ.
ಅರುಣ ಎಲ್ಲ. ಎಲ್ಲ ಊರ್ ಸೇರಾರ ನೋಡಿ ಎಲ್ಲ ಕಡೆ. ತಿರ್ಗಿ ಹಡಿದ್ರ ಆ ಕಡೆ ಕಡೆ ತಿರ್ಗಿ ಆಡ್ಬಿಟ್ಟು ಎಲ್ಲಿ ಸಟ್ ಆಗ್ಲಿಲ್ಲ ಹ ನೀ ಎಂಗಬ ಎಲ್ಲ ಬಿಟ್ಕೊಟ್ಟಗಡೆ ಎಲ್ಲ ಬಿಟ್ಕ ಅ ಡೈವಿಂಗದಾಗ ಹಿಂಗೆ ಮತ್ತ ಜೀವ ಕಾಯ್ದಾಗ ಹ ಇಡ್ಕೊಂಡು ಡ್ರೈವಿಂಗ್ ಮಾಡಿದಂಗ ಅಲ್ಲಿ ಮತ್ತ ಸಟ್ ಆಗ್ಬೇಕಲ್ಲ ಮಾವನ ಮನೆ.
ಹಾ ಅಲ್ಲೆಲ್ಲಾ ಅವ್ರೆಲ್ಲಾ ಎಷ್ಟು ಕೊಡ್ತಾರ ಅಷ್ಟು ಊಟ ಮಾಡಿರ್ಬೇಕಂದ್ರ.
ಹ್ಮ ಮಿ ಇದ್ದಂಗ ತಂದ ತಾಯ ನೋಡ್ಕೊಂಡಂಗ ಹೆಂಗ. ಹಪ್ಪ.
ಹ್ಮ್ ಅಂದ್ರರು ಅಲ್ಲೆಲ್ಲ. ಡ್ರೈವಿಂಗ್ ನಡದಲ್ಲ ಬೇರೆ ಬೇರೆ ಊರ್ ಕಡೆಗೆಲ್ಲ ಹೋಗ್ಬೇಕಕ್ ಅಲ್ಲಿಂದ ಊಟ ಮಾಡಬೇಕಕ್ ಮತ್ತ ಪೊಲೀಸ ಅದ ಇದು ಹೇಳಿ ಅಂದ್ರ ರಾತ್ರಿ ಡ್ರೈವಿಂಗ್ ಮಾಡ್ಕ ಬಾಳ ಗಂಚತ್
ಮಜತ ಅದಾಗ ಟಟ್ ಸೈಡ್ ತಿುಡ್ಯಸನ್ ಜಾಸ್ತಿ ಆಯತು ಅವನಿಗೆ ಮ ಊ ಇರಲಿಲ್ಲ ಯಾಕಂದ್ರೆ ಔಟ್ ಸೈಡ್ ಊಟ ಅನಿವಾರ್ಯ ಆಯತು ಲಾಂಗ್ ಡ್ರೈವ್ ಆಯ್ತು ನಿದ್ದೆ ಆಗ್ಲಿಲ್ಲ.
ಹಂಗಾಗಿ ಎಲ್ಲ ಹೆಲ್ತ್ ಇಶ್ಯೂ ಆಗಿ ಇದ ಆತವಾರ.
ಅದೇ ಪೂರ್ತಿ ವೀಕ್ ಆಗಿ ಬಿಟ್ಟ ನಾಮ ಅ ಅಜನ. ನೋಡಪ್ಪ ಚೆನ್ನಾಗಿ ಆರೋಗ್ಯ ಚೆನ್ನ ನೋಕು ಹಣ್ಣ. ಫುಲ್ ಜಾಸ್ತಿ ತಿನ್ನು ಏನು ಒಂದ್ ಒಂದ್ಸಲ ಆರೋಗ್ಯ ಕೈ ಕೊಟ್ರೆ ಮತ್ತೆ ಏನು ರಿಕವರ್ ಆಗಲ್ಲ ಅಂತ ಹೇಳಿದ್ದೆ. ಆಯ್ತು ರೀ ನೋಡ್ಕೋತಿನ್ ಚೆನ್ನಾಗೆ ವ ಅಂತ ಅಂದ್ರ ಏನ್ ಇಲ್ಲಿ ಎಲ್ಲಾದ್ರೂ ಕೆಲ್ಸ ಗಿಲ್ಸ ಕೇಳ್ರಿ ಅಂತ ಅಂದ
ಅವನಿಗೆ ಆರೋಗ್ಯ ಈಗೆಲ್ಲಾ ಇದಾಗಬೇಕಂದ್ರ ವೇಟ್ ಗೇನ್ ಮಾಡ್ಬೇಕಂದ್ರ. ಮೊಸರು ಮತ್ತೆ ಬಾಳೆಹಣ್ಣ ಡ್ರೈ ಫ್ರೂಟ್ಸ್ ಅದ ನೋಬೇಕ್ರೀ ಮುಂಜಾನೆ ಮುಂಜೆ.
ಇಲ್ಲಪ್ಪಾ ಅದು ಕರೆಕ್ಟ್ ಅದ ಈಗ ಈಗ ಅದು ಏನಾಗ್ಬಿಟ್ಟದ ಅಂದ್ರೆ ಅದಕ್ಕೆಲ್ಲಾ ಬಿಟ್ ವಿಟಮಿನ್ ಫುಡ್ಗಳು ತಿಂದರೆೆ ಜಲ್ದಿ ರಿಕವರ್ ಆಗ್ತಾರೆ ಬಟ್ ಬೇರೆ ಬೇರೆ ದುಶ್ಚಟಕ್ಕೆ ಬಲಿ ಆಗಿದಾಗ ಏನ್ ಮಾಡಾಕ ಆಗಲ್ಲ. ಅದನ್ನ ಅವು ಒಹ್ ಅವ ಇಲ್ಲ ಅಂತ ಕೆಲವೊಂದು ವಿಷಯಗಳಲ್ಲಿ ಸರಿಗ್ ಉಳ್ಕೋಬೇಕು ಯಾಕಂದ್ರೆ ಸರಿಯಾಗಿ ಊಟ
ಅವ ಏನ್ ಅವ ಏನ್ ಡ್ರಿಂಕ್ಸ್ ಸ್ಮೋಕಿಂಗ್ ಏನ್ ಮಾಡ್ತಾನೇನ್ರಿ
ಹಾ ಮತ್ತೆ ಹಿಂಗೆ ಮತ್ತೆ ಅಲ್ಲೆಲ್ಲ ದೋಸ್ತರ ಜೊತೆ ಎಲ್ಲ ಇದ್ದೋರೆಲ್ಲಾ ಅಂತೋರೆ ಅದಾರೆ ಮತ್ತ್ ಯಾವ ಪ್ರದೇಶದಲ್ಲಿ ಯಾವ ವ್ಯಕ್ತಿಯಲ್ಲಿ ಇರ್ತಾನ ಅದು ಪ್ರಭಾವ ಬೀರದೇ ಅದು. ಏನ್ ಹಾ ಮತ್ತೆ ಎಲ್ಲ ಡ್ರಿಂಕ್ಸ್ ಅದು ಡ್ರೈವ್ ಮಾಡ್ಕೊಂಡು ಮತ್ತೆ ಸ್ಮೋಕ್ ಅದು ಮಾಡ್ಕೊಂಡು ಹಂಗ್ ನಾನಾ ರೀತಿ ದುಷ್ಚಟ ಬಲಿ ಆಗ್ಯಾನ ಯಾಕಂದ್ರೆ ಸಹವಾಸದಿಂದ ಸನ್ಯಾಸಿ ಕೆಟ್
ಹಾ ಸಹವಾಸ ದೋಷ ಅದ್ರಿಂದ ನಾ ಬಿಟ್ರಿ ಅಂದ್ರರುನು ಕೆೇಳ್ಬಾರದ್ರಿ ಅವ ಮೊದಲೇ ಫ್ಯಾಮಿಲಿ ಅದ ಇದ ಅಂತ ಹೇಳ್ತಿದ್ರ ಫ್ಯಾಮಿಲಿ ಹಂಗದ ಹಿಂಗದ
ಈಗ ಯಾವ ಪ್ರದೇಶದಲ್ಲಿ ಈಗ ಏನೋ ಒಂದು ಅವ್ನಿಗೆ ಪ್ರಾಬ್ಲಮ್ ಆಯ್ತ ಅಂದ್ರೆ ಅಲ್ ಫ್ರೆಂಡ್ಸ್ ಮುಂದ್ ಹೇಳ್ಕೊಂಡಿದ್ದಾಗ ಏನಾದ್ಲ ಜೀವನದಾಗ ಕುಡಿ ತಿನು ಅಂತ ಹೇಳಿದಾಗ ಅವನಿಗೆ ಏನತದ
ಹಂಗಾಗಿ ಎಲ್ಲ ಆಗತ್ತೇರ ಮತ್ ಅಂತ ಎಲ್ಲ ಬಾಳ ಮೈಂಡಗೆ ಪ್ರೆಷರ್ ಬಿತ್ತಂದ್ರ ಅದ್ರಾಗ ಅವರು ತಂದೆ
ಹಾ ಹಿಂಗಾಗಬಿಟ್ಟು ಯಾಕಂದ್ರೆ ಅವರು ಈಗ ಓದಿಲ್ಲ ಬರದಿಲ್ಲ ಅವರು ಏನಂದ್ರೆ ನ ಮಗಾಗ ಡ್ರೈವಿಂಗ್ ಮಾಡ್ತಾನಂತ ಅಷ್ಟೇ ಬಟ್ ಅವ್ರು ಏನು ಹೆಂಗ ಏನ್ ಸುದ್ದಿ ಅಂತ ಹೇಳಿ ವಿಚಾರ ಅವ್ರು ಮಾಡಿದ್ರೆ ಇದಾಗ್ತದೆ ಬಟ್ ಅವ್ರಿಗೆ ಗೊತ್ತಾಗಲ್ಲ ಇವ್ರ್ ಏನು ಮಾಡ್ತಾರೆ ಏನಿಲ್ಲ ಅಂತ್ ಹೇಳ್ಬಿಟ್ಟು
ಹ್ಮ ನರಸಿಂಹ ಅವ್ರ್ ಅಕ್ಕ ಎತ್ರ ಬರ ಬರ ಮಾಡಿಕಂದ
ಹಿಂಗೆಲ್ಲಾ ಸಮಸ್ಯೆಗಳ ಅದ್ವು ಅದೇ ಇವ್ನಸ ಅದು ಬಂದಿದ್ರು
ಹ್ಮ್ ನಾಳೆ ಬರ್ತಾರೇನ್ರೀ ಬಿಜಾಪುರ್ ಅ ತೋರ್ಸಕ್ ಮಿರಾಜಿಗೆ ಜಟಪು ಹಾಸ್ಪಿಟಲ್ ತೋರ್ಸ
ಹು ಬರ್ತೇವು ನಾಳೆ ಗಾಡಿ ತಗೊಂಡು ನಾಕ್ ಗಂಟೆಗ್ ಹಂಗ್ ಬಿಡ್ತಿವ್ ನಾಕ್ ಐದು ಗಂಟೆಗ್ ಸಾಯಂಕಾಲ ಬಂದ್ರೆ ಒಂದ ತೊಂಡ್ರಿ ಆಯ್ ಹ ಆಯ್ತು ಮುಗಸ್ರಪ್ಪ ನೀವು ಯೋಗಟೆ ಮುಗಸ್ರಿ ಸಂಡ ಪೇಪರ್ ಅಂತ ತಗೊಂದು ಲ್ಾಪ್ಟಾಪ್ ಅದಪ್ಪ ಚಲೋ ತಗಾಮಾ ಎಂಟು ಸಾವಿರ ಅದಾಗ ಹ್ಮ್ ಎ ಸಾವಿರ ರೂಪಾಯಿದೆಲ್ಲ ಅದ ಹಾ ಇಲ್ಲ ಡೆಲ್ ಅದ ಚಲೋ ಅದ
ಹ್ಮ ಹಾ ಅದ್ರ ರ್ಯಾಮ್ ರೂಮ್ ಎಲ್ಲಾ ನೋಡ್ಬೇಕತ್ ರೀ ಸೆಕೆಂಡ್ ಹ್ಯಾಂಡ್ ತಗೋಬೇಕಂದ್ರೆ ಮತ್ತ ಅದ್ರ ಬಗ್ಗೆ ಗೊತ್ತ ಇರ್ಬೇಕಾದ್ರ ನ್ ನೆಜ ಇಬ
ಇಲ್ಲ ಆಲ್ರೆಡಿಿನ ಎಲ್ಲಾನ ಅದ್ರ ಬಗ್ಗೆ ಕರೆಕ್ಟ್ಏ ಜಿ ಬಿ ರಾಮ್ ಆದವ ಆಮೇಲೆ ಫೈವ್ ಹಂಡ್ರೆಡ್ ಸ್ಟೋರೇಜ್ ಅದ
ಹಾ ಅಪ್ಡೇಟ್ ಆದ ನೋಡ್ಬೇಕು ಅದು ವಿಂಡೋ ಸೆವೆನ್ ಅದ ಸಿಕ್ಸ್ ಅದ ಏಟ್ ಅದ ಈ ಟ್ವೆಲ್ ಏನ್ ನೋಡಿದ್ರರು ವಿಂಡೋ ಟ್ವೆಲ್ ನಡದ್ರ
ಹಾ ವಿಂಡೋ ಟ್ವೆಲ್ವ ಅದ ಟ್ವೆಲ್ ಆದದ ಬಟ್ ಅಸ್ಲಾಮ ಅವರು ಅವರು ಫ್ರೆಂಡ್ ಅಂತ ಅವವಾ ಅವ ಏನಂದ್ರ ಅಂತ ನಮ್ ಸರ್ ಅವ್ರಿಗೆ ಬೇಕಾಗಿದಪ್ಪ ಗುರುಗಳಿಿಗೆ ಅಂತಂದ್ರೆ ಹ ಮತೆನ ಫೈವ್ ಹಂಡ್ರೆಡ್ ಕಮ್ಮಿ ಮಾಡ್ತೇನೆ ಅಂತ ಇದಂದ ಅಂತ ತೌಸಂಡ್ಫೈವ ಹಂಡ್ರೆಡ್ ಹಾ ಚಿ ರ್ರೈಲ್
ಎಷ್ಟ್ ಅದ್ರದ್ದ ಏನ್ ವ್ಯಾರಂಟಿ ಕಾರ್ಡ್ಲ್ಲ ನೋಡಬೇಕ್ರ ಒಂದ ವಸ್ತು ತೊಬೇಕ್ ಅಂದ್ರೆ ಅದ್ರ ಹಿಂದಿಂದ ಸರ್ವಿಸ್ ಮಾಡ್ಸಾರ ಏ ಅಂತೆ ಎಲ್ಲ ನೋಡ್ಬೇಕ್ ಹಳ್ಳ ರೀ ಆದದ್ರ ಎಲೆಕ್ಟ್ರಾನಿಕ್ಸ್ ಹೇಳಕ್ ಬರಲ್ರ ಅದ್ರ ಏನೊಂದು ಪೇಪರ್ ಅದದು ಇರಬೋ ಇ ವ್ಯಾರಂಟಿ ಕಾರ್ಡ್ ಇರ್ಬೇಕ್ರೀ ಎಷ್ಟ್ ವರ್ಷ ಆಗಿರ್ಬೇಕ್ರೀ
ಅವರು ಏನಾರ ಅಂದ್ರೆ ಅವ ಅಸ್ಲಂ ಅವರ ಫ್ರೆಂಡ್ ಆತ್ಮೀಯ ಬಟ್ ಬೇರೆಯವದವ್ರು ಯಾರಿಲ್ಲ ಹಂಗ ಏನಾದ್ರು ಪ್ರಾಬ್ಲಮ್ ಅದು ಬಂದ ಅಂದ್ರ ನಮ್ ತಂದ ಕೊರಿ ಅಂದ್ರ ಅವರು
ಅಲ್ರರಿ ಆಮೇ ಮತ್ ಸುಮ್ ಜಳ ಮಾಡ್ಕ ಬರ್ಲ್ರರಿ ಅದಿ ಈಗ ನೋ ತೋ ಟಮ ಎಲ್ಲ ಕೇಳಗಳು ಮಾಡ ಕಕೊಂಡು ಹೋಗಂತೆ ಅದ್ರ ಬಗ್ಗೆ ನಾಲೆಜ್ ಇದ್ದಾರೆ ಕೇಳಿ ಅದ್ರ ಇದ ಇರ್ಬೇಕಲ್ ಅಟ್ಲೀಸ್ಟ್ ವ್ಯಾರಂಟಿ ಕಾರ್ಡ್ ಅಲ್ಲ ರೀರೆ
ಅದ ಅದೌದ ಅ ಅ ಅದಕ್ ಏನೇನ್ ಬೇಕ ಎಲ್ಲ ಪ್ರೂಪ್ ಅದ ಅಂದ ನಿಮ್ಗ್ ಏನ್ ಬೇಕು ನಾನ್ ಸರ್ ಎಲ್ಲ ಕೊಡ್ತೇನನೆ ನೀವು ಯೂಸ್ ಮಾಡಿ ನೋಡ್ರಿ ಯೂಸ್ ಮಾಡಿ ನೋಡಿದ ಅಂತ ನನ್ಗ್ ಆಮೇಲೆ ಅಮೌಂಟ್ ಕೊಡ್ರಿ ಅಂತ ಹೇಳಂತ ಅಂದ ಮತ್ ಇಷ್ಟೊಂದ್ ಭರವಸೆ ಹೇಳೇನ ಅಂದ್ರ ನೋಡ್ಬೇಕಂತ ನೋಡ್ರೆತ್ತೆ ನ್ ಚೆನ್ನ್ ಕ್ರೆ ಸರಿ ಚೆನ್ನಾಗಿ ಿಲ್ಲ ಅ್ರ ಅವ್ ರಿಟನ್ ಮಾಡಿದ್ರ ಆಯತು ಆದ್ರೆ ನಮ್ಗನ ಯೂಸ್ ಆಗ್ತದಂತ
ಹ್ಮ್ ನಮಗಗೆ ನೀ ಅಪ್ಲಿಕೇಶನ್ ಹೋಗ್ ಬಿಡ್ತಾರ ಹಾಸ್ಟೆಲ್ ಎಸ್ ಎಸ್ ಪಿ ಅ ಎಲ್ಲ ಬಿ ಅಂದ್ರೆ ಹಾಕಕ್ ಬರ್ತ ಅದ್ರಗೆ ಈಗ ಆಲ್ಮೋಸ್ಟ್ ಅಲ್ಲಿ ವರ್ಕ್ ಎಲ್ಲಾ ಕೆಲಸಗಳಗಳನ್ನು ಅದ್ರಾಗ ನಡೆ ಕುಂತರು ಡಿ ಎಲ್ ಎಾ ಅದ್ರಾಗೆ ಲೈಸೆನ್ಸ್ ಮಾಡ್ಸೋಧೂ ಆನ್ಲೈನ್ದ ನೋಡ್ತಾರ ನಾವು ಮತ್ ಹೊರಗೆ ಹಯೋಗಿ ನೂರು ರೂಪಾಯಿ ಖರ್ಚು ಮಾಡದ ಬೇಕಲ್ರರಿ
ಈಗ ಆರ್ಥಿಕ ಪರಿಸ್ಥಿತಿ ಎಲ್ಲ ಸಮಯದಲ್ಲಿ ಒಂದೇ ತರ ಇದ್ದಿರುವುದೆಲ್ಲ ದುಡ್ಡಿಲ್ಲ ಅಂತಂದ್ರೆ ನಮ್ ಕೆಲಸ ನಾವೇ ಆನ್ಲೈನ್ ಸೆಂಟರ್ಲ್ಲಿ ಆನ್ಲೈನ್
ಹ್ಮ್ ನಾವು ಸಿ ಎಸ್ ಸಿ ತಗೊಂಡ ನಾವು ನಮ್ದು ನಾವು ಅದ್ರಾಗ ಒಂದ್ ದಿವಸ ರೊಕ್ಕ ಕಳಸ್ಬೋದ ಹುಡುಗರು ಅಪ್ಲಿಕೇಶನ್ ಅದ ಹಾಕಿ ನೀವು ಕಾಲೇಜಾಗ ಹಂಗೆ ಅಲ್ಲೇ ಪಾಠ ಮಾಡ್ಕೊಂತ ಅವ್ರಿಗೆ ಒಂದು ಎ ಸ್ಕಾಲರ್ಶಿಪ್ ಆಗ್ತವ ಮಾಡ್ತದರ್ಲ್ಲಿಂದನ
ಒಂದ್ ಕಡೆ ಇಂತ ಅವ್ರಿಗ್ನು ಅನುಕೂಲ ಆಗ್ತದ ಇನ್ನೊಂದ್ ಕಡೆ ನಮಗನು ಅನುಕೂಲ ಆಗ್ತದೆ ನಾಲೆಜ್ ಅದು ಹೆಚ್ಚಿ ಆಗ್ತದೆ ಈ ಈ ರೀತಿ ನಾ ನನ್ನಾ ರೀತಿಯ ಅನುಕೂಲಗಳು ಬಾಳ ಅದು
ಅದೇ ರೀ ಥೋಬಕ್ ರಂಗಿತ್ತ ಲ್ಯಾಪ್ಟಾಪ್
ಹಓ ಇವತ್ತು ಒಂದು ಇಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ಇಲ್ಲಿ ಊರ್ ಬಲ್ಲಿ ಶುರು ಹತ್ರ ಏನ ಆಯ್ತಪ್ಪಾ ಅಂತಂದ್ರೆ ಹಂಗ ಮ ಮಗನಿಗೆಲ್ಲಾ ಚೆನ್ನಾಗಿ ಒದಸಾರ ಬರ್ಷಾರ ಮಟವ ಏನ್ ಮಾಡಿದ ಅಂದ್ರ ತಂದೆ ತಾಯಿ ನೋಡ್ಕೊಳಾರ್ದೇನೆ ಈ ಫಾರಿನ್ ನೋಡ್ಬಿಟ್ಟಾನ ಫಾರೇನ್ ಹೋಗಿದಂತ ತಂದೆ ಐ ಈ ಈ ಅವ್ರರೆಲ್ಲ ಚಿಕ್ಕವರಿಂದ ಚನ್ನಾಗ ಓದ್ಸರ ಬರ್ ಮ್ಯಾರೇಜ್ ಮಾಡ ಅವ ಎಂ ಬಿ ಎಸ್ ಎಂ ಡಿ ಮುಗ ಅಲ್ಲೇ ಸೆಲ್ ಆಗ ಆಗ್ತೇನ ಅಂತ ನಾ ಹೆಣಂತ ತತ್ಕೊಂಡು ಬಟ್ ಇಲ್ಲ ತಂದೆ ತಾಯಿ ನೋಡ್ ಇಳರ ಯಾರಲ್ಲ
ಏನಂತ ಎಲ್ಲಿ ಅರ್ತಿ
ಇಂಡಿಯಾದವರು ಬಟ್ ಅವಲ್ಲಿ ಬಹಳಷ್ಟು ದುಡ್ಡು ಬರ್ತ ನಾವು ಆರಾಮ್ ಲೈಫ ಅನ್ನ ಆರಾಮ್ ಲೀಡ್ ಮಾಡ್ಬಹುದು ಒಳ್ಳೆ ಜೀವನ ಕಬಹದ ಐಶಾರಾಮಿ ಜೀವನ ಅಲ್ಲ ಹ ಬರೋದಲ್ಲ ತಂದೆ ಕಷ್ಟ ಇಷ್ಟಪಟ್ಟ ಹೊಡ್ಸಯರ ರ ಬಟ್ಏಜ್ ಆಗಿದೆ ಈಗ ಅವ್ರಿಗೆ ಅವ್ರ ಯಾರ್ ನೋಡ್ಕೊಳ್ಬೇಕೇ ಟು ಇಯರ್ಸ್ ಆದ ನಂತ ಮತ್ತೆ ಹೋಗಿ
ಹ ಎಫ್ ಎಂ ಜಿ ಸಿ ಎಕ್ಸಾಮ್ ಅ ಕ್ವಾಲಿಫೈ ಮಾಡ್ಯನ್ನಲ್ರರಿ ಇಲ್ಲಿ ವರ್ಕ್ ಮಾಡ್ಬೇಕಂದ್ರೆ ಎಫ್ ಎಂ ಜಿ ಸಿ ಎಕ್ಸಾಮ್ ಕ್ಲಿಯರ್ ಮಾಡಬೇಕಂತ
ಸರಿ ಅದು ಈಗ ಏನೇ ವಿಷಯ ಇರ್ಲಿ ಬಟ್ ತಂದೆ
ಅದ್ಕ್ ವ್ ಅಲ್ಲಿ ಕೆಲ್ಸ ಮಾಡ್ದ ಅಂತ ಹೇಳ ಕುಂತಿರ್ಬೇಕು ಅದನ್ನ ಕೇಳ್ಬೇಕತ್ರ ನಂಗೆಲ್ಲ ನಾವ ಹೆಂಗ ಎಫ್ ಎಂ ಜ ಸಿ ಎಕ್ಸಾಮ್ ಬರ ಕ್ವಾಲಿಫೈ ಆದ್ಮೇಲೆ ಇಲ್ಲಿ ಕೆಲಸ ಮಾಡೋಕ ರ್
ಅದು ಏನಾದ ಈಗ ಅಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡ್ಬಿಟ್ಟು ಇವಾಗ ಐನ್ ಟೈಮ್ ನಲ್ಲಿ ತಂದೆದ ಏಜ್ ಆಗಿದರು
ಇಲ್ರ ಹಾರ್ಡ್ ವರ್ಕ್ ಅನ್ನೋಕ್ಕಿಂತ ಇಲ್ಲಿ ಪ್ರಾಕ್ಟೀಸ್ ಮಾಡಕ್ ಬರ್ತಿದ್ದಿಲ್ಲಂದ್ರೆ ಎಫ ಎಮ್ ಸಿ ಎಕ್ಸಾಮ್ ಬರೀಲಾರದೇ
ಇಲ್ಲಲ್ಲ ಅದನ್ ಕ್ಲಿಯರ್ ಮಾಡ್ಕೊಳ್ಬೇಕಲ್ಲ ಇಷ್ಟೆಲ್ಲ
ಕ್ಲಿಯರ್ ಮಾಡಕಕ್ತ್ತೆರ್ಡ್ ಅವರ್ ಟೈಮ ಇತರಿ ಅವ್ ಅಲ್ಲದ್ದ ಕ್ಲಿಯರ್ ಮಾಡಕಬೇಕಕ್ ಪ್ರಾಕ್ಟೀಸ್ ಜೊತೆ ಇಲ್ಲಿ ಬಂದು ಬರೀ ದ್ಕೊಂಡ ಕುಂತ್ರು ಆಗದಲ್ರ ಅ ಮತ್ತ ಅದಕ್ಕ ಒಂದ ಎರಡು ಮೂ ವರ್ಷ ಹದ್ರೀ
ಅಲ್ಲ ತಂದೆ ತಾಯಿನಾದ್ರು ಅಲ್ಲಿನಾದ್ರೂ ಶಿಫ್ಟ್ ಮಾಡ್ಕೋಬೇಕು ಅಲ್ಲಿನಾದ್ರೂ ಇನ್ಕೋಬೇಕು ಇಲ್ಲ ಇಲ್ಲ ಆದ್ರೂ ಅವ್ರ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಮದ್ವೆ ಆದ ನಂತರ ತಾವು ಆ ಕಡೆ ಹ ಉಳ್ಕೊಂಡಿದ್ರೆಂದ ಏಜ್ಗಿದ್ರು ಯಾರ್ ನೋಡ್ಕೋಬೇಕು
ಆದದ್ರ ತೊಗೊಂಡ ಹೋಗ್ಬೇಕ್ರ ಅಂದ್ರೆ ಅಲ್ಲೇ ಒಂದ್ ನಾಲ್ಕೈದ ವರ್ಷ ಮಾಡಿದ್ರ ಪರವಾಗಿಲ್ಲ ಅಲ್ಲಿ ತೊಗೊಂಡ ಹೋಗಿ ಕೆಲಸ ಮಾಡ್ಕೊಂಡು ಹೋದಿ ಎಫ್ ಎ್ ಸಿ ಕ್ಲಿಯರ್ ಮಾಡ್ಕೊಂಡು ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡಾಂದ್ರೆ ಇಲ್ಲಿ ನಮ್ಮ ತರ ಡೆಡ್ ಬಾಡಿ ಪ್ರಕ್ ರಿಯಲ್ ಆ ಕೊಡದ ಅಲ್ಲಾ ಪ್ಲಾಟಿಕ್ ಏ ಇರ್ತವು ಪ್ರಾಕ್ಟೀಸ್ ಮಾಡಕ್
ಅದೇ ಪ್ಲಾಸ್ಟಿಕ್ ಇರ್ತವ ಏನೇ ಇರ್ಲಿ ಬಟ್ ನಾವು ಚಿಕ್ಕವರು ಇದಾಗ ನಮ್ ತಂದೆಯವರು ನಮ ಜೋಪನ್ ಮಾಡಿರ್ತಾರೆ ಅಂದ್ರೆ ಏಜ್ ಆ ಆಗಿದವರು ಅಂದ್ರೆ ಚಿಕ್ಕ ಮಕ್ಳತರ ಅವ್ರು ಅವ್ರಿಗೆ ಇಲ್ಲಿ ಜೋಪನ್ ಮಾಡುವುದು ಮಕ್ಕಳ ಕರ್ತವ್ಯ ಅದು ಬಟ್ ನಾವು ಅಲ್ಲಿ ಓದ್ಬೋದು ಹಣ ಸಂಪಾದನೆ ಮಾಡ್ಬೋದು
ಗಳೆಲ್ಲ ನಾವು ನೋಡ್ಕೇಬೇಕದು
ಹಾ ಯಾಕಂದ್ರೆ ಈಗ ಮನೆ ಮೊದಲ ಪಾಠಶಾಲೆ ನಾವು ಮನೆಯಲ್ಲಿ ಏನು ತಂದೆ ತಾಯ ನೋಡ್ಕೊಂಡು ಮುಂದ್ ಬೆೇಕಾದನ್ನು ಅಚೀವ್ಮೆಂಟ್ ಮಾಡ್ಬಹುದು ಬಟ್ ಮನೆಯಲ್ಲಿ ತಂದೆ ತಾಯಿಲ್ಲಿ ಉಪಸ್ ಕೂಡಿಸ್ಬಿು ನಾವವು ಎಲ್ಲ ಹೋಗ್ಬಿು ಏನೋ ಅಚೀವ್ಮಂಟ್ ಮಾಡ್ತೇವಂದ್ರೆ ತಪ್ಪಾಗುತ್ತೆ ಅದು
ಕಪ್ಪತ್ರ ಬ ಈಗ ಮಾಡ್ಬೇಕತ್ ಮತ್ತೆ ಏನ್ ಆ ಅವ್ರಿಗೆ ತಗೊಂಡ್ ಹಬಕ್ರ ಅವ್ರ ಕೇಳ್ದ ತಿಳ್ಕಂದ್ರ ಏನ ಇಲ್ಲಿ ವ್ಯವಸ್ಥೆ ಮಾಡ
ಇವಾಗ ಆ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಮೂಲ ಕಾರಣ ಯಾರು ತಂದೆ ತಾಯಿ
ಹ್ಮ್ ಅವ್ರ ದುಡದ್ರೆ ಎಷ್ಟ ಅಲ್ಲಾ ದುಡ್ಡು ಫೀಸ್ ಗೀಸ್ ಕಟ್ಟಿರ್ತ ಮಾತ್ರರ
ಚಿಕ್ಕವರಿಂದ ಇಲ್ಲಿ ತನ ಅವರು ಏನೇ ಒಂದು ಕೆಲ್ಸ ಮಾಡಿದಾರನ ಮಕ್ಕಳನ್ನ ಸಂಭಾಳ್ಸ್ಕೊಂಡು ಅವ್ರಿಗೆ ದುಡ್ಡು ಕೊಟ್ಟು ಎಲ್ಲಾ ವ್ಯವಸ್ಥೆ ಮಾಡಿ ಫೀಸ್ ಕಟ್ಟಿ
ಪಿಜ ಅದೆಲ್ಲ ಹ ಅದನ್ದ್ರ ಎಲ್ಲ ಅಲ್ಲೆಲ್ಲ ಓಚ್ಿ ಮತ್ತ ಈಗ ಲಾಸ್ಟಿಗೆ ಹಿಂಗ ಮಾಡಿದ್ರ ತಪ್ಪತ್ರ ಒಂದ್ ಮಾತು
ಈಗ ತುತ್ತು ಅನ್ನ ಕೊಟ್ಟವಳ್ ಬಿಟ್ಟು ಏನ್ ಸುಖ ಕೊಡ್ತಾರಂತ ಯಾರನ್ನು ಕರ್ಕೊಂಡಲ್ಲಿ ಹೋಗಿದ್ರೆ ಇವ್ರನ್ನ ಯಾರು ನೋಡ್ಕೊಳ್ಬೇಕು ಈಗ ತಂದೆ ತಾಯಿ ನಮ್ಮ ಮತ್ತೆ ಸಿಗ್ತಾರೆ ಸಿಗುವುದಿಲ್ಲ ಈಗ ಜಗತ್ತಿನಲ್ಲಿ ಸರ್ವ ಶ್ರೇಷ್ಠವ ಪ್ರೀತಿ ಯಾವ್ದಂದ್ರ ತಂದೆ ತಾಯಿ ಪ್ರೀತಿ ಅದ್ರ ಮುಂದ ನಮಗೆಲ್ಲ ಸಿಗ್ಬಹುದು ಈಗ ಹೆಣತಿಲ್ಲ ಅಂದ್ರೆೆ ಣತಿಕ್ ಮಾಡ್ಕೋಬಹುದು ಈ ಜಾಬ್ ಇಲ್ಲಂದ್ರೆ ಇನ್ನೊಂದು ಜಾಬ್ ಮಾಡ್ಕೋಬಹುದು ಟ್ಟ ತಂದ ಸಿಗಲ್ಲ ಅದಕ್ಕೆ ಸರ್ ಅವ್ರು ಹೇಳ ಹೇಳ್ತಾ ಇದ್ರು ಅವರು ಅವ್ರ ಒಂದು ಮಾತತ್ ಹೇಳಿದ್ರು ಸರ್ ಬೆಳಿುವ ಸರಿ ಮೊಳಗ್ ಗಿಡವಾಗಿ ಬಗ್ುತ್ತೆ ಮರವಾಗಿ ಬಗ್ತೆೆ ಅಂತಂದ್ರೆ ಸಣ್ಣರು ಇದ್ದಾಗ ಈ ರೀತಿ ಕೆಲವು ಮನೆಯ ಸಂಸ್ಕೃತಿ ಕೆಲವು ಕ ಕಲ್ಚರ್ ನ್ನ ಈ ರೀತಿ ಮಾಡಿದ್ರೆ ಸಣ್ಣವರ ಇದ್ದಾಗ ನಮಗೆ ಹಿಂಗ್ ನೀವು ಮಾಡಿದ್ರೆ ಮತ್ತ ಅವ್ರ ಮಕ್ಕಳ ಅವ್ರನು ಅ ಫಾರಿಂದಾಗ ಹೋದ್ರೆ ಅವ್ರಿೂ ಅವ್ರ ಮಳ ಬಿಟ್ಟ ಹೋಗಿದ
ಹ ಅದಂಂತತ್ರ ಕರ್ಮಾಂಂತರ ಬಟ್ಟಿದ್ದಲ್ರಿ ಎಲ್ಲಾ ಭೂಮಿ ಸುತ್ತ ಸತ್ತಾದ್ಮೇಲೆ ಏನು ಮಾಡೇಣ ಸುತ್ತು ಬರೋದಿರ ಅವ್ ನಿ
ಅದಕ್ಕೆ ಸರ್ ಅವ್ರಂದ್ ಸರ್ ನಾವ್ ಇಲ್ಲಿ ತನ ಕಷ್ಟಪಟ್ಟು ಮಗ ಮಗ ಸೊಸಿೆ ಚನ್ನಾಗ್ ನೋಡ್ಕೋದಾರ ಅಂತೇಳಿ ನಾವ್ ಬೆಳೆಸಿದ್್ರೀ ಇವ ನಮ್ ಕಣ್ಣ ನೀರ್ ಬರಂಗ ಮಾಡ್ಬಿಟ್ಟು ಅವ್ರ ಸುಖಕ್ಕೋಸ್ಕರ ಹೋಗ್ಬಿಟ್ರಲ್ರಿ ಸರ್ ನಮ ಇನ್ ಮುಂದ್ ಯಾರ್ ನೋಡ್ತಾರ ನಮ್ಗ ಏನು ನಮ್ ಇನ್ ಮುಂದ್ ಕೆಲ್ಸ ಮಾಡೋದದು ೇನ್ರಿ ಸರ್ ಈ ರೀತಿ ಮಸ್ಸ ಸರಿ ನಾ ಕೇಳ್ತಿದ್ರು ಯಾಕಂದ್ರೆ ಸರಿ ಸರಿ ಸರಿ